ಹಾ
ಹ ಹಾ ಏನಿಲ್ಲ ನೋಡ್ರಿ ಟೀ ಕುಳತಿವಿ ನೀವ್ ಏನ್ ಮಾಡ ಚಾ ಅದೇ ಕುಡ್ಕೊ ಕುಂತೀವ್ರಿ ಅದ್ ನಿನ್ನೆ ಮಹಸ್ತಿನ ಅಂತಂದ ಮತ್ ಫೋನ್ ಮಾಡ್ತೇನ್
ಹಾ ಥ್ಯಾಂಕ್ಸ್ ರೀ
ನಿನ್ನೆ ಸ್ವಲ್ಪ ಹೆವಿ ಎಕ್ಸರ್ಸೈಸ್ ಆಗಿತ್ತಲ್ರಿ ಸ್ವಲ್ ನೈಟ್ನು ಸಪ್ರೇಟ್ ಟಮ್ ಹಾಕೊಂಡೆ ಬೆಳಿಗ್ಗೆ ಹೇಳೋದ ಆಲಿಲ್ಲ ರೀ ಪಾಪ ಅಕ್ಕ ಹೋಗ ಬೆಳಿಗ್ಗೆ ಹಬ್ಬಸು ಎಕ್ಸರ್ಸೈಸ್ ಮಾಡ್ಬ ಬರ ನನ್ಗ್ ಆಸೆ ಆದ ಅಂತಷ ಅ ಕುಡೀರಿ ನಾನು ಕುಡ್ಕೋದ್ ಮಾತಾ ಹೇಳಲಿತೇನ್ ಹಾರಿ ಬರಿಗ ಚಾ ಕುಡ್ಕೊಂತ ಮಾತಾಡ ಮಂತೆ
ಅ ಅದೇ ಏನು ಬ್ ಟಿಕಿಟ್ ಅದೇನ್ ಇಲ್ಲೇನ್ರಿ ಚಾರ್ ಜೊತಿ
ಇಲ್ಲಾರಿ ಇಲ್ಲಾರಿ ಬರ ಬೆಳಿಗ್ಗೆ ಚಾ ಅಷ್ಟ ಕುಳಿತೀವ್ರೀ ಬಿಸ್ಕಿಟ್ ಅಂತ ತಿನ್ಬೇಕಂತನಿ ಆ ರೂಢಿ ಇಲ್ಲಾರಿ
ಹೌದ್ರಿ ನಮ್ ಮನ್ಯಾಗ ನೋಡ್ರಿ ಚಾ ಇದ್ರಪ್ಪ ಪ್ಪಾ ಅಂತಂದ್ರೆ ಅದ್ರ ಜೊತೆ ಖಾರಿ ಇರ್ಬೇಕು ಬಟರ್ ಇರ್ಬೇಕು ಬಿಸ್ಕಿಟ್ ಇರ್ಬೇಕು ಹಾ ರಸ್ಕ್ ಇರ್ಬೇಕು ಎಲ್ಲಾನು ಇರ್ಬೇಕು ನೋಡ್ರಿ
ನಾವೇ ಇದೀವಿ ನಮ್ಗ ಅದೆಲ್ಲ ತಿಂದ್ರ ಒಂದು ಮ್ಯಾರಿ ಗೋಲ್ಡ್ ಅಥವಾ ಒಂದು ಪಾರ್ಲೆ ಗೋಲ್ಡ್ ಬಿಸ್ಕಿಟ್ ಒಂದು ಎರಡು ತಿಂತೀವಿ ಅಷ್ಟ ರೀ
ಹಾ ನಿಮ್ಗ್ ಗೊತ್ತಲ್ರಿ ಜಾಸ್ತಿ ಇದ್ರುನುನುನು ನಿಮಗ ಅದೇನಂತರ ಸಣ್ಣ ಮಕ್ಳ ಇದ್ರೆ ನಮ್ಮ ಮನಯ ದೊಡ್ಡ ದೊಡ್ಡ ಯಾವ್ದಾವರು ಯಾವ ಯಾವ್ರೇ ತಿಂತಾರ ಹಾ ರೀ ಮೊದ್ಲಿಂದ ಎಲ್ಲ ತಿನ್ಕೊ ಬಂದಿದಾರಲ್ಲಾ ರೂಢಿಯ ಆಗ್ಬ ಬಿಟ್ಟೈತ್ರಿ ಅವ್ರಿಗೆ ಅದ್ರೆ ಅಷ್ಟುನು ಚಾ ಕುಡಿಯಬಾರ್ರಿ ದೊಡ್ ದೊಡ್ ಗ್ಲಾಸ್ ದು
ಹೌದ್ರಿ ಯ ಅದೇ
ಲಿಮಿಟ್ ಮ್ಯಾಗ ಇರ್ಬೇಕ್ರಿ ಒನ್ ಟೈಮ್ ಡೈಲಿಕ್ ಒನ್ ಟೈಮ್ ಅಂದ್ರೆ ರಗಡ್ ಐತ್ರಿ
ಹಾ ಹಾ ಹಾ ಹ ನಿಜರಿ ನಮ್ಮ ಮಮ್ಮಿ ಅತ್ರುನು ದಿನಕ್ಕ ಒಂದು ಐದಾರ ಸರಿ ಕುಡಿ
ಹೌದ್ರಿ ನಮ್ಮಮ್ಮಿ ಮೊದ್ಲ ಅದೇ ಕೆಲಸ ಇದ್ರೊಳಗೆ ಅಡಗೆ ಮಾಡ್ಕೊದಾಗಲ್ಲ ಟೀ ಕುಡ ಚಂತಾನ ಕೆಲ್ಸ ಮಾಡ್ತಿದ್ರಿ ಹ ಬಿಟ್ಟೈತ್ರಿ ಅವ್ರಗ್ ಪೂರ್ತಿ ಹಾ ರೀ
ಹಾ ರೀ ಹಾ ಮತ್ರಿ
ಹೇಗ್ರಿ ಇಡ್ಲಿ ಇಡ್ಲಿ ವಡಾ ಮಾಡಬೇಕು ನೋಡ್ರಿ
ಹಾ ರೀ
ಹಾ ಹಾ ರೀ
ಹಾ ನಾ ನಿಮ ನಿಮ್ಮ ಹಾ ಹಾ ಅಂದ್ರೆ ಮಕ್ಳಿ ಹೇಳ್ಬೋದ್ರಿ
ಹಾ ರೀ
ಹ
ಹಾ ರೀ ಹೇಳಲ್ರಿ ಕಥಿ
ದ್ರಿ ಅದು ಒಂದ್ ಹಾ ಆರಾಮಪರಂ ರರಂಪ್ ಆರಂ ಪ್ರಂ ರ್ರಂ ಗೊಲಿ ಗೊಲಿ ಗೊಲಿ ಗೋಲಿ ಇರಾಮ್ ಪ್ರ್ರಂಪ್ ಪ್ರ ಆಯ್ತಲ್ರಿ ಹ ಚಂದ್ ಐತ್ರಿ ಅದು
ಹಾ ಹಾ ರೀ ಅದು ಚೆನ್ನಾಗೈತ್ರಿ ಹ ಮ ಟ್ಟೇಕ್ ಆಗ್ಬಿಟ್ಟಿ ಮಸ್
ಅದ ರ ನಾವು ಇಲ್ಲೆಲ್ಲಾ ರಿ ಒಂಚೂರು ಎಲ್ರ ಒಂದ ಸರಿ ಮಾಡಸಿದ್ವಂದ್ರೆ ಮಾತ್ರ ನೆಪರ್ತವ ರ
ಹಾ ಬರೋಬ್ಬರಿ ಹೇಳಿದ್ರ ನೋಡ್ರಿ
ಈಗ ಮಾಡಾ ಮಾಡತಾನೆ ಬರ್ತ್ ರೀ.
ಹಾ ಹಿಂಗ ಇತ್ತವೆಲ್ಲಾನು ವೆರೈಟಿ ವೆರೈಟಿ ಮಾಡಿದ್ರಪ್ಪಾ ಅಂತಂದ್ರನು. ಹಾ ಮತ್ತ.
ಅಟಕ್ಟಿವಂದಿ ಕ್ಲಾಸ್. ಇಲ್ಲಾಂದ್ರೆ ಬ್ಯಾಸ್ ಮಲ್ದ ಅವ್ರಿಗೆ ಬ ಏನ ನಾವೇ ಕುಂದ್ರು. ಕುಂತಿರ್ಲಿಲ್ಲ ರೀ ನಲ್ವತ್ ನಿಮಿಷ ಕ್ಲಾಸ್ ಮಾಡ ಕುೂಂತ್ ಕೇಳಂದ್ರ.
ಹಾ ರೀ ಹಾ ರೀ ಹಾ. ನಿಜ ರೀ ಅದೇ ಒಂದದು ಇದೇ ನೋಡ್ರಿ ಬಟ್ ನಾವ್ ನಾದ್ರು ಮಕ್ಳಗ್ ಏನಾದ್ರು ಹೇಳ್ಬೇಕ್ರಿ ಮಕ್ಳಗ್ ಹೇಳಿದ್ರ. ಪ ಹ ರೀ. ಹಾ. ಮತ್ ರೀ ಟಿಫನ್ ಏನ್ ಮಾಡ್ಕೊಂಡಿರಿ.
ಮಕ್ಕಳಗೆ ಟ್ಯೂಷನ್ ಹೇಳಕ್ ಹೋಗ್ತಾರೆ ಅ ಮಕ್ಳಿಗೆ ಇವೆಲ್ಲ ಕಲ್ತ್ಕೊಂಡರ್ಲ ನೀವು ಎಲ್ಲಿಂದ ಕಲ್ಕೊಂಡ್ರಿ
ನಾನು ಅಂದ್ರೆ ಅಷ್ಟು ಜಾಸ್ತಿ ಏನು ಹೇಳಕ್ ಹೋಗ. ಹಲ್ರಿ ನಾನು. ಎಲ್ಲಾದ್ರೂ ಸ್ಕೂಲಿಗಳಲ್ಲಿ ಏನಾದ್ರು ಹೋಗಿರ್ತೀನಲ್ರರಿ ಅವಾಗವಾಗ ಹೇಳ್ ಹೇಳ್ತಿದ್ದೆ ರೀ ಮೊದಲ್ ನಾನು ವರ್ಕ್ ಮಾಡ್ತಿದ್ದೇ ರೀ ನಾನು ಇವಾಗ ಏನು ಇಲ್ಲ ರೀ ಮನೇಲಿ ಇದ್ದೀನ್ ರೀ ಸದ್ಯಕ್ಕೆ ಏನು ವರ್ಕ್ ಮಾಡ್ತಿಲ್ಲ ರೀ ನಾನು
ಹ್ಮ. ಅದ ಮೊದಲಿಗೆ ಹಂಗಯತ ನಿಮ್ಮ್ ದಾ. ಹಾ. ಥ್ಯಾಂಕ್ಸ್ ರೀ ನಮಗಿಸ್ಟ್ ಹೇಳದ್ಕೆ ಸಜೆಷನ್ ಕೊಟ್ಟದಿಕ್ಕೇ ಇಲ್ಲಿ ಮಕ್ಳಿಗೆ ಹೇಳ್ರಿ ಎಂತಲ್ಲ ಅಂತಲ್ಲ.
ನೀವ್ ನನ್ಗ್ ಹೇಳ್ಬೇಕ್ರಿ ನಮಕಿಂತ. ಜಾಸ್ತಿ ಕಲ್ತ್.
ಏ ಹಂಗಗೆ ಇಲ್ರಿ ನೀವೆಲ್ಲಾ ಫೀಲ್ಡ್ ವರ್ಕ್ನಾಗ ಇದು ಮಾಡಿ ಎಕ್ಸ್ಪೀರಿಯನ್ಸ್ ಅದಾ ರೀ.
ಇಲ್ಲರಿ ನನ್ಗ ಅಷ್ಟೇನ್ ಇಲ್ಲರಿ. ಆದ್ರರು ಮೊದ್ಲಿನ್ ಕಿಂತ ಈಗ ಅಷ್ಟು ನೆನಪಿನ ಶಕ್ತಿ ಅಲ್ಲಾ ಇದು
ಹಾ ರೀ. ಎಲ್ಲಾ ಗೊತ್ತಿದ್ ವಿಷಯಾನ ಇನ್ನೊಬ್ರಿಗೆ ಹೇಳ್ಕೋಬೇಕನ್ನ ಮನಸ್ಸತ್ತದಲ್ರರಿ ಸಾಕು ಇನ್ನೊಬ್ರು ಏನ ಇರ್ತದ ನಮ್ ಗೊತ್ತಿದ್ದು ಅವ್ರಿಗೆ ಯಾಕ್ ಹೇಳ್ಬೇಕಪ್ಪ ಮತ್ ಅವ್ರು ಏನ್ ಮಾಡ್ತಾರ ಅನ್ಕೊಂಡ್ ಕಿಷ್ಣನ್ದು ಹೇಳದ್ ಬಿಡ್ತಾರಲ್ರರಿ. ಹಾ ರ ಅದು ಇರಬಾರ್ದ್ರಿ. ಇನ್ನೊಬ್ರರಿಗೆ ಹಳ್ತಿರಲ್ಲಾ ಹಿಂಗ್ ಹಿಂಗ್ ಹಿಂಗ್ ಮಾಡ್ರಿ ಹಿಂಗಿ ಮಾಡ್ರಿ. ರೀ ಹಿಂಗ ಹಿಂಗ ಅದ ಅಂತ.
ನಿಜ ನಿಜ ನೋಡ್ರಿ ನಿಜ ರೀ ಹಾ ನಿಜ ರೀ ಮತ್ರಿ ಸ ಮತ್ರಿ ಮೇಡಮ್ ರರಿ ಮತ್ರಿ ಏನ್ ಎಲ್ಲಿ ಊರಿಗ್ ಹೋಗಿಲ್ರಿ ಯಾವ್ದು ಪಿಕ್ನಿಕ್ ಟೂರ್ ಏನ್ ಇಟ್ಟಿಲ್ಲ ರೀ ಎಲ್ಲಿ ಹೋಗಿಲ್ಲ ರೀ ಫ್ಯಾಮಿಲಿ ಟೂರ್ನು
ಇಲ್ಲ ರರಿ ಫ್ಯಾಮಿಲಿ ಟೂರ್ಗ ಒಂದ್ ದಿನ ಪಿಕ್ನಿಕ್ ಅಂತ ಹೋಗಿದ್ವಿ ರೀ ಫ್ಯಾಮಿಲಿ ಟೂರ್ ಅಂತ ಏನ್ ಹೋಗಿಲ್ಲಾ
ಹಾ ಹಾ
ಮಸ್ತ್ ಅದ ರೀ ಚೆನ್ನಾಗದ ಪ್ಲೇಸ್ ರೀ ಮಂತ್ರ ಎಲ್ಗ್ ಹೋಗುದ್ರಿ ಇಷ್ಟ್ ಮನ್ಷ್ಯವರ್ತ ಮನಸ್ಸೇರಾಳ ಅನಸ್ಬಿಡತ ನೋಟ್ರಲ್ಲಿ ಹೋಗ್ ಬಂದ್ರ
ಹೌದ್ರಿ ಹೌದ್ರಿ
ಪಿಟಿವ್ ಹ ಒಂದ್ಾರ್ತನ ಪಾಸಿಟಿವ್ ಎನರ್ಜಿ ಅಂಗ್ರೀ ನ ಏ ಮಾಡ್ತನ್ಿ ಬಾ ಆಾಕ್ತ ನ ಕೈಲಿ ಯಾವ್ದ ಇಲ್ಲ ಅಂತ ಅನ್ಸಲ್ರಿ ಇವಾಗ
ಹಾ ನಿಜೇ ನೋಡ್ರಿ ನಿಜ ರೀ ಅದೊಂದು ಪಾಸಿಟಿವ್ ರೀ
ಮಸ್ತ್ ಅದ ರೀ ಪ್ಲೇಸ್ ಅಲ್ಲಿ ತುಂಗಭದ್ರ ನದಿ ಅದಲ್ರಿ
ಹಾ
ಮಂಚಾಲಮ್ಮ ದೇವಸ್ಥಾನ ಅದ ರ ಪಂಚಮುಖ್ಯ ಆಂಜನೇಯ ಅದ ಅ
ಹಾ
ರಾಘವೇಂದ್ರ ಸಮ್ಯರ ಮೂಲ ಬೃಂದಾವನ ಅದಾರಿ ಹಾ ಪ್ಲೇಸ್ ಗಳು ಚೆನ್ನಾಗದ ರೀ ಇಲ್ಲಿ ಸುತ್ತಮುತ್ತಿದ್ರು ಏನೇ ಇಲ್ಲಂದ್ರು ಒಂದು ಟೆನ್ ಪ್ಲೇಸ್ ಅನ್ನು ನೋಡಂತ ಪ್ಲೇಸ್ಗಳು ಅದಾವ್ರೆ ತಿರ್ಗಾ ಆಡ್ ನೋಡಿದ್ರ ಅಷ್ಟು ಕೂ ಚೆನ್ನಾಗದಾವ್ರಿ ಸ್ಗಳು ಎಲ್ಲಾ ನೋಡ್ಲಿಕ್್ರೀ
ನೋಡ್ರಿ ನನ್ಗೆ ಎಲ್ಲಿ ಕರ್ಕೊಂಡ್ ಹೋಗಿಲ್ರಿ ನಾನ್ ನಾನ ಎಲ್ಲಿ ಹೋಗಿಲ್ಲ ರೀ ಮನ ಆಯ್ತು ಹಾ ನೋಡ್ರಿ
ಹ ಈಗ ದಸರಾ ಹಾಲಿಡೇ ಬರ್ಲ್ರಿ ಹೋಗಂತ್ರಿ ನಾನು ಫ್ರೀ ಇರ್ತೇನ್ೀ ಅವ ಇವಾಗ ಕರ್ಕೊಂಡ್ ಹೋಗ್ತನೆ ಅಂತೆೇಳ
ಹ ನೀವವೆಲ್ಲ ಕರ್ಕೊಂಡ್ ಹೋಗ್ತಿೀರಿ ಮನ್ಯಾಗ ಪರ್ಮಿಷನ್ ಹೆಂಗ್ ತಗೋಬೇಕ ಅಂತ ಅದೇ ಡೌಟ್ರಿ ನೋಡಿರಿಲಲ್ಲ ಎಷ್ಟ್ ಬೇೀಕ್ ಆಗ್ಬ ಬಿಟಾರ ಇವಾಗಂತ ಮದ ಮೊದಲೆ ಎಲ್ಲಾ ಕ್ಲೋಸ್ ಐತ್ರಿ ಅದೇನ್ ಬಂದಿಂದಾಗ ಹೋಗ್ಬೋದು ಇರ್ಬೋದಲ್ರರಿ
ಇಲ್ಲ ನಾನ್ ಬ್ಯಾಡ್ ಬಿಿಡ್ರಿ ನಿಮ್ ಮನೇನವ್ರಗೆ ಕರ್ಕೊಂಡ್ ಹೋಗ್ಬಾರ್ರಿ ಒಂದ ದಿನ ಅವ್ರನೇ ಕನ್ವಿನ್ಸ್ ಮಾಡಿ ಈ ಕರ್ಕೊಂಡ್ ಹೋಗ್ ಬರದ್ರಿ
ನಮ್ಮ್ ಮನಿಯವ್ರು ಈ ವರ್ಷಿನಾಗ ಟೂರ್ ಕಕೊಂಡ ಹೋಗ ಏನಿ ಅಂತಂದರು
ಹ
ಏನುೂ ಆಗ್ಲಿಲ್ಲ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರೀ ಏನು ವರ್ಕೌಟ್ ಆಗ್ಲಿಲ್ಲ ಏನ್ ಕರ್ಕೊಂಡು ಹೋಗ್ಲಿಲ್ಲ್ರೀ ಯಾರ್ ಹೋಗ ಹೋಗಲ್ಲ ಅಂದ್ರು ಅವ್ ಹೋಗ್ ಬಂದ್ರು ನಮಗ್ ಕರ್ಕೋ ಯ ಹೋಗ್ತೀನಿ ಅನ್ನೋರೆೇ ಹೋಗ್ಲಿಲ್ಲ
ಅಯ್ಯಾರೀ
ಹೆಂಗ್ ಆಗೇತ್ತ ನೋಡ್ರಿ
ಇಲ್ ಹೇಳ್ರಿ ಮುಂದ್ ಬ ಮುಂದ್ ಬೇರೆ ಕಡೆ ಕ ಎಲ್ಲೋ ಕರ್ಕೊಂಡ್ ಹೋಗ್ಬೇಕಂತ ಬಿಟ್ರಬೇಕ್ರಿ ದೇವಸ್ಥಾನದೆಲ್ಲ ಎಲ್ಲಿ ಆಾಕ ಮತ್ತ ಎಲ್ರ ಎಂಜಾಯ್ ಮಾಡಕ್ ಕರ್ಕೊಂಡ್ ಹೋಗ್ತ ಬಿಟ್ಟ ಹ್ರಿ
ನೀವ ಏನಾದ್ರೆ ನಿಮ್ ಫ್ಯಾಮಿಲಿ ಹಾ ರೀ
ಅಲ್ಲಾ ನೋಡ್ಬೇಕಂದ್ರೆ ನಿಮ್ಗೆ ಎಂಂತ ಪ್ಲೇಸ್ಗಳು ಬಾಳ ಇಷ್ಟ ಆಗ್ತವ್ರಿ ಹಿಲ್ ಸ್ಟೇಷನ್ ರೀ ಟೆಂಪಲ್ ರೀ ಈಗ ವಾಟರ್ ಫಾಲ್ಸ್ ಎಂಂತ ಎಂಂತ ಪ್ಲೇಸ್ಗಳು ಇಷ್ಟೀ ಜಾಸ್ತಿ ನೋಡ್ಲಿಕ್ ನಿಮ್ಗ ಹ ಹಾ ರೇ ಹ ಎಂಂತ ಪ್ಲೇಸ್ ಎಷ್ಟ ಆಗ್ತವ್ರೀ ಹ್ಮ